ಹಲೋ.
ಹಲೋ ಮೇಡಮ್ ನಮಸ್ತೆ ಮೇಡಮ್.
ಸರ್ ನಮಸ್ಕಾರ ಸರ್ ಆರಾಮಿದ್ದೀರಾ.
ಹಾ ಆರಾಮ ಇದಿರಿ ಮ್ಯಾಮ್ ನೀವು.
ಹಾ ಆರಾಮ ಇದ್ದೀವಿ ಸರ್.
ವಾಯ್ಸ್ ಕಳ್ಸತ್ತೈತ ಮೇಡಮ್.
ಕೇಳಿಸ್ತೈತೆ ಸರ್ ಸೂಪರಾಗಿ ಕೇಳಿಸ್ತೈತೆ ಮಾತಾಡಿ.
ಸೂಪರಗ ಕೇಳಸುತ್ತ. ಹಾ ಹ ಕೇಳ್ಸದ ಮೇ ಕೇಳ್ಸದ್ ಮೇಡಂ.
ಹ್ಮ್ ಹೇಳಿ ಸರ್. ಊ ಊಟ ಮಾಡ್ಬೇಕು ಸರ್ ನಾವ್ ಹೆಣ್ಣ ಮಾಡಕ್ಲಲ್ಲ ಸರ್ ಬೇಗ ಕೆಲ್ಸ ಮುಗಿ ಎಲ್ಲ ಏನಿಲ್ಲ ನಿಮ್ದು ಸರ್ ಹಾ ಸರ್
ಇಲ್ಲ ಮೇಡಂ ನಮ್ಮ್ ಆಯತ್ ಮೇಡಂ ಊಟ ಜಸ್ಟ್ ಊಟ ಮಾಡ್ಕೊಂಡ ಬ
ನೀವೇನ್ ಸರ್ ಗಂಡ್ಮಕ್ಳು ಆರಾಮಾಗ್ ಮನೇಲಿ ಮಾಡಿಟ್ಟಿ ತಿನ್ತೀರಾ ಮನೇಲಿ ಜಗ್ಗಿ ಜನ ಎಲ್ಲಾರು ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊಂಡಿರ್ತಾರ ಮಾಡ್ತೀರಾ ಬೇಗ.
ಯಾಕ ರೀ ಮೇಡಮ್ ಹಂಗ ಮಾತಾಡತಿರ. ಯಾಕ ರೀ ಮೇಡಮ್ ಹಂಗಂತೀರ ಅಂದ್ರೆ ಅಂದ್ರೆ ನಾವು. ಊಟ ಮಾಡೋದ್ರಿಂದ ಇಷ್ಟೊಂದು ಬರ್ತದೇನರೀ ಮೇಡಂ.
ಅಲ್ಲ ಹಂಗಂತಂದು ಕೆಲ್ಸ ಗಂಡ ಮಕ್ಳಿಗೆ ಆಲ್ಮೋಸ್ಟ್ ಅಲ್ಲಿ ಏನ್ ಕೆಲಸ ಇರಲ್ಲ ಅಲ್ವಾ ಸರ್. ಏನಿರುತ್ತೆ ಹೇಳ್ರರಿ ಸರ್ ಮಾಡಿತಿರ್ ತಿನ್ನದಲ್ಲ ಏ ಮತ್ತ ಮಾಡ ಮಾಡ್ಕೇನ್ ತಿನ್ನೋದಂತೂ ಇರಲ್ಲ ಮಾಡಿಟ್ಟಿದ ತಿನ್ನೋದೇ.
ಹೌದೌದು ಅಂದ್ರೆ ಮತ್ತೆ ಅವ್ರು ಮಾಡಿಡ್ತಾರ ನಾವ್ ತಿನ್ನೋದು ಈಗ ಹೆಣ್ಮಕ್ಳ್ದು ಮಾಡಕ ಕೆಲ್ಸ ನಮ್ ತಿನ್ನೋ ಕೆಲ್ಸ.
ಕರೆಕ್ಟ್ ಹೇಳಿದ್ರ ನೋಡ್ರಿ ಸರ್ ಹೆಣ್ಮಕ್ಳು ಮಾಡಾಕ್ ಆಗಿ ಹುಟ್ಟರ ಗಂಡ್ಮಕ್ಳು ತಿನ್ನಕ್ ಹಾಗಿ ಹುಟ್ಟರ.
ಹೌದ ಏನ್ರರಿ ಮೇಡಮ್. ಹ್ಮ ಹ್ಮ್ ಬರಲ್ಲ ಮೇಡಮ್ ಚೆನ್ನಾಗಿ ಹೇಳಿದ್ರೆ.
ಇಲ್ಲ ಸರ್ ಅದು ಅಕ್ಕ ತಂಗಿಯವ್ರು ಜಗ್ಗಿ ಕೊಡ್ಬೇಕು ಅಂತಂದೇ ಇರೋದು ಹೆಣ ಮಕ್ಳ ಮನೆ ತುಂಬಾ ಹೆಣ್ಮಕ್ಳು ಇರ್ಲಿ ಅಂತ. ದೊಡ್ಡೋ ರೇ
ಹೌದು ಹೌದ ಹೌದು ಮೇಡಮ್ ಹೌದು ಮೇಡಮ್ ಹೆಣ್ಮಕ್ಳು ಇದ್ರೆ. ಚೆಂದ ಅಲ್ ಮೋಡಮ್ ಮನೇೆಯಲ್ಲಿ ಓಡಾಡಕನು ಹೂ.
ಅಲ್ಲ ಮೇಡಮ್ ಮನೆಯಲ್ಲಿ ಹೆಣ್ಮಕ್ಳು ಓಡಾಡದಿಂದ ಲಕ್ಷ್ಮೀ ದೇವಿ ಓಡಾಡ್ತಾಳಂತ ಅವತ್ತಿಗೆ ಹಿರಿಯ. ಹೇಳಿದ್ದಾರೆ ಮೇಡಮ್.
ಹಿರಿಯರು ಹೇಳಿದಾರಲ್ಲ ಮೇಡಮ್. ಹಲೋ
ಹೇಳ್ರಿ ಸರ್.
ಕೆಳ್ಸತ್ತ ಇಲ್ಲ ಮೇಡಮ್. ಹಲೋ
ಹ ಹೌದು ಸ ಕೇಳಸುತ್ತ ಕೇಳ್ಸುತ್ತ ಹೇಳ್ರಿ
ಹ್ ಹೇಳಿರಿ ಮೇಡಮ್ ನೀವು ಅಕ್ಕದಂಗ ಎಷ್ಟೇನ ಇದೀ ಮೇಮ್
ನಾವವು ಇದೀ ಸರ್ ಮೂವರ್ ಇದೀ ಸರ್
ಮೂವರಕ್ಕ ತಂಗಾರಿದರ ಅವಡ ಹ್ಮ್ ಮತ್ತೆ ನೀವ್ ಹೆಂಗಿದೀರ ಅವ ಎಲ್ಲಾರು
ಎಲ್ಲ ಚೆನ್ನಾಗಿದೀವಿ ಸರ್ ಕೆಲವೊಂದ್ ಟೈಮ್ ಜ ಆವಿ ಕೆಲವಂದ್ ಟೈಮ್ ಚೆನ್ನಾಗಿರ್ತಿವಿ ಏನ್ ಮಾಡ್ತಿದ್ರಿ ನಮ್ ನಮ್ಮ ಅಕ್ಕ ತಂಗಿಯರೆಲ್ಲ ನಡಿಯುತ್ತೆ ಸರ್ ಕೆಲವೊಬ್ರು ಮನೆಗಳಲ್ಲಿ ಇರ್ತಾರಲ್ಲ ಕೆಲವೊಬ್ರು ಹ ಗಂಡಂದ್ರಿಗೆ ಅಕ್ಕ ತಂಗಿಯರು ಜಾಸ್ತಿ ಇರ್ತಾರೆ
ಹೌದೌ
ಹ ಅವರುಗಳು ಕೇಳಕ್ ಆಗಲ್ಲ ಸರ್ ಕೆಲವೊಬ್ರು ಹೇಳ್ತಾ ಇರ್ತಾರ ನಮ್ಮ್ ಆಫೀಸ್ ನಲ್ಲೆಲ್ಲಾ
ಹಾ
ನಮರಿಂಗ ನಮ್ಮ ಚಿಕ್ಕಮ್ಮೂರಿಂಗ ಅಂತ
ಹೌದೌದು
ಅವರು ಒಬ್ಬೊಬ್ಬರ್ದು ಒಂದೊಂದು ಸಮಸ್ಯರಲ್ಲ ಅವರು ಚೆನ್ನಾಗಿರ್ತಾರೆ ಸರ್ ಹಟಂಗೆದ ಅವ್ರ ಗಂಡನಿಗೆ ಎಷ್ಟೇ ಜನ ಅಕ್ಕ ತಂಗಿ ಇದ್ರುನೂ ಚೆನ್ನಾಗತಾರಂತೆ
ಹೌದೌದು
ಕೆಲವೊಬ್ಬರಿಗೆ ಗಂಡಂದ್ರಿಗೆ ಅಕ್ಕ ತಂಗಿಯವರು ಆಹ ಜೀವನ ಮಾಡ್ಕೊಡ್ ಸಂಗೀತ ಕೆಲವೊಬ್ರು ಹ ಕೆಲವೊಬ್ರು ಚೆನ್ನಾಗಿದ್ರುನು ಸಹಿಸ್ಕೊಳೋ್ರಗಲ್ಲ ಹೆಣ ಮಕ್ಳು
ಹಾದ
ಅದೇ ಹೆಣ್ಣಿಗೆ ಎಣ್ಣೆ ಶತ್ರು ಅನಂಗೂನು ಇತ್ರಾರೆ ಹೆಣ್ಣಿಗೆ ಎಣ್ಣೆ ಹೆಣ್ಣೆ ಅರ್ಥ ಮಾಡ್ಕೋಬೇಕು ಅನ್ನಂಗನೂ ಇರ್ತಾರೆ ನಾನು ಒಂದ್ ಹೆಣ್ಣು ಇನ್ನೊಂದ್ ಮನೆಯಿಂದನೂ ಒಂದ್ ಹೆಣ್ಣು ಬಂದಿದ್ದೀಿ ಅಂತ ತಿಳ್ಕೊಳ್ಳಾಗಂತ ಅಪ್ಪ ತಂಗಿಯರು ಇರ್ತಾರೆ ಬಟ್ ಆ ಬಂದವರು ಅಕ್ಕ ತಂಗಿಯವರು ಚೆನ್ನಾಗಿದ್ರುನೂ ಅವರು ಏನು ಅಣ್ಣ ತಮ್ಮ ಒಡೆಗಟ್ಟಿದವರು ಇರ್ತಾರಲ್ಲ
ಹೌದೌದ್ರೀ
ಅವರು ತಮ್ಮ ಹೆಣ್ಮಕ್ಳನ್ನ ತಿರಸ್ಕಾರ ಮಾಡದಿರ್ತಾರೆ ಹಾ ಏನು ನಮ್ಮ ಅಕ್ಕ ತಂಗಿಯರೇ ಮನುಷ್ಯರೇನು ಸ್ಟ್ು ಎಲ್ಲಾ ಕೆಲ್ಸನೂ ಫಸ್ಟ್ ಅವ್ರ್ದೇ ಮಾಡ್ಬೇಕು
ಫಸ್ಟ್ ನಮ್ಮೋರು ನನಗ ನನ್ನೋರು ನನಗೆ ಹೊರಗಿನವರು ಹೊರಗೆ ನಾನೇ ಫಸ್ಟ್ ಹೊರಗಿನವ ಪ್ರೆಫರೆನ್ಸ್ ಕೊಡ್ಬೇಕು ಆಮೇಲೆ ಉಡ್ದಿದ್ದ ಟೈಮು ನನ್ನವ್ರಿಗೆ ಆ ಬೇರವ್ರಿಗೆ ಕೊಟ್ಟ ಆಯ್ತು ಫಸ್ಟ್ ಹತ್ತೆಲ್ಲ ನಂದು ಆಮೇಲೆ ಇನ್ನೊಂದು ಅನ್ನಂಗೆ ಕೆಲೊಬ್ರು ಗಂಡಸರುಾರೆ ಮೆ ಫೀಲ್ಡ್ ಅಲ್ಲಿ ಈ ತರ ಹೇಳ್ಕೊೊಂಡದ ಸರ್ ಕೆಲವೊಬ್ರು ಬಟ್ ಅದೇ ಒಬ್ಬೊಬ್ಬ್ರದು ಆ ಕತೆೆದ್ದು ಒಂದೊಂದು ರೀತಿ ಕತೆೆಗಳ ಇದಾವ ಅಕ್ಕ ತಂಗಿಯವ್ರು
ರಮಣ
ಹ ಹ್ ಸರ್ ನನಗೆ ಇತ್ತೀಚೆಗೆ ಕೆಲವೊಬ್ರು ಹೇಳ್ಕೊಂಡಾಗೆ ಗೊತ್ತಾಯ್ತು ಎಕ್ಸ್ಪೀರಿಯನ್ಸ್ ಇಂದ ಎಂಗುನು ಮಾಡೋರು ರ ಅಂತಂದ ಕೆಲವೊಂದ್ಸತಿ ಅರ್ಥ ಆಯ್ತು ಸರ ಅಷ್ಟೇ ಅನುಭವ
ಹೌದ ಅಂದ್ರೆ ಈಗ ಅವ್ರವರು ಅಕ್ಕ ತಂಗಿಯರ ಆದ್ಮೇಲೆ ಈತರ ಮಾಡ್ಕೊಳೋದು
ಅಕ್ಕ ಅಕ್ಕ ತಂಗಿಯವರಾದರು ಮಾಡ್ಕೊಂಡ್ರು ಪರವಾಗಿಲ್ಲ ಸರ್ ಕಟ್ಕೊಂಡವನ ಅನ್ನಬ್ಬನ್ ಇರ್ತಾನಲ್ಲಾ
ಹ್ಮ್ ಹೌದ ಹೇಳ್ರಿ ಹೇಳ್ರಿ ಹ್ಮ
ಹ ಬಟ್ ಅವ್ರು ತಿರಸ್ಕಾರ ಮಾಡದು ತಪ್ಪ ಆಗುತ್ತಲ್ಲಾ ಸರ್ ಅವರು ಇನ್ನೊಂದು್ ಮನೇನ ಹೆಣಗ್ ಕಟ್ಕೊಂಡಿರ್ತಾರ
ಹೌದ್ರಿ ಅಂದ್ರೆ ಈಗ ಕಟ್ಕಂಡವರು ಅಂತಂದ್ರೆ ಅಲ್ಲ ಮೇಡಮ್ ಈ ಕಟ್ಕಂಡ್ ಅವ್ರ ಅಂದ್ರ ಅವ್ರ ಅಕ್ಕ ತಂಗಾರನ್ನ ತಿರಸ್ಕ ಮಾಡತಾರ ಇಲ್ಲ ಅವ್್ರ ಹೆ್
ಏನ್ ತಿನ್ನ ಏನ್ ತಿನ್ನ ಸರ್ ಏನ್ ತಿನ್ನ ಫ್ರೆಂಡ್ಸ್ನ ಲವರ್ಸ್ನ
ಹಾ ಹ ಆತರ ಮಾಡ್ತಾರ ಆತರ ಹಾ ಅಂದ್ರೆ ಈಗ
ಫಸ್ಟ್ ಅವ್ರನ್ನೇ ನೋಡ್ಬೇಕು ಫಸ್ಟ್ ಅವ್ರಗೇ ತಿನ್ಿಸ್ಬೇಕು ನಾನು ನನ್ನವರು ನಂದು ನಾನು ನನ್ನವರು ನದು ಅನ್ನೋದೇ ಇತ್ತೀಚಿನ ಗಂಡ ಮಕ್ಳು ಜಾಸ್ತಿ ಹಾಗಂಗಗೆಸರ್ ಅವಾಯ್ಡ್ ಮಾಡೋದು
ಹೌದೇನ್ೀ ಆತರ ಹೆಂಗಾದ್ರ ಮೊದಲು ಹೆಂಡ್ತಿ ನೋಡ್ಕೊಂಡ್ ಆಮೇಲೆ ಅಕ್ಕ ತಂಗಾರ ನೋಡ್ತಾರಲ್ರರಿ
ರಕ್ತ ಸಂಬಂಧ ಫಸ್ಟ್ ಆಗುತ್ತೆ ಸರ್ ಎ ಕರುಳಿಗೂ ಹೊರಗಿನ ಕರುಳಿಗೂ ಬೇರೆ ಆಗುತ್ತೆ ಯಾಕಂದರೆ ಬಂದಕೀಗ ಅವ್ರವ್ರ ಅಕ್ಕ ತಂಗಿ ಮೇಲೆ ಸೆಂಟಿಮೆಂಟು ಆಕಿಗ್ ಬೇರೆ ಇರುತ್ತೆ ಆಕಿಗೆ ಹೊರ ಜನ ಅಕ್ಕ ತಂಗಿಯರು ಇದ್ರುನು ಗಂಡನೆೇ ಹೆಚ್ಚಿದ ಹ ಯಾಕಂದ್ರೆ ಎಲ್ಲಾ ಬಿಟ್ಟು ಸರ್ವಸ ನಂಬ ನಂಬಿರ್ತಾಳೆ ಒಟ್ಟು ಗಂಡ ಹಂಗಲ್ಲ ಾ ಎಲ್ಲಾ ತನ್ಸುತ್ತಾನೆ ಇರ್ಬೇಕು ಆಮೇಲೆ ನನಗೋಸ್ಕರ ಬಂದಾಕಿ ಎಲ್ಗ ಹೋಗ್ತಾಳ ನನ್ಗೋಸ್ಕರ ಇದ್ದೇ ಇರ್ತಳ ನನ್ಗೋಸ್ಕರ ಬಂದ ಬಂದೇ ಬರ್ತಾ ಕಲ್ದಾಗ ಅನ್ನ ತಿರಸ್ಕಾರ ಅಹಮದ ಗಂಡಿಗೆ
ಅಂದ್ರೆ ಅದು ಅದು ಹೆಂಗ ತಿರಸ್ಕಾರ ಮಾಡದ ಹೆಂಗ ಆಗುತ್ತೆ ಈಗ ಅಕ್ಕತ್ ತೆಂಗಿರು ಮನಗ್ ಅಂದ್ರ ಬಂದ ಮನೆಗ್ ಬಂದಿರ್ತಾರ ಅವ್ರು ಸ್ವಲ್ಪ ಗಂಡನ ಮನಲ್ಲ ಮಾಡಿ ಸ್ವಲ್ಪ ರಷ್ಟ ಳಕಂತ ಬಂದಿರ್ತಾರೆ ಮೇಡಮ್
ಸ ಗಂಡನ್ ಮನೇಲಿ ಮಾಡಿದ್ರೆ ಎಷ್ಟು ತಗೊೊಳ್ಳೋದು ಬೇರೆ ಆಗುತ್ತೆ ಬಂದು ಮಾಡು ಅಂತನ್ ಸಾತ್್ ಕೊಟ್ಟು ಮಾಡದ ಬೇನ ಅಧಿಕಾರದಿಂದ ಮಾಡ್ಲೆಬೇಕು ನೀನು ಅನ್ನೋದು ಬೇರೆ ಆಗುತ್ತೆ ಇಲ್ಲಿ ನೀವುಅಣ್ಣ ನನ್ನವ್ನು ನನ್ನವ್ನು ನನ್ ಜೊತೆನೇ ಮಾಡ್ಬೇಕು ನನ್ನನ್ನೇ ಕಾರಲ್ ಸುತ್ತುಸ್ಬೇಕು ನನ್ ಮಕ್ಕಳ್ನೆ ಕಾರಲ್ಲಿ ಅಡ್ಡಾಡಸ್ಬೇಕು
ಹೌದೇನ್ರೀ ಹ ಆತರನು ಹೆಣ್ಮಕ್ಳು ಇದಾರ ಮೇಡಮ್
ಸರ್ ನನ್ಗೂ ಗೊತ್ತಿರ್ಲಿಲ್ಲ ಇತ್ತೀಚಿಗೆ ಅದು ಎಕ್ಸ್ಪೀರಿಯನ್ಸ್ ಇಂದ ಗೊತ್ತಾಗ್ತ
ಹೌದ ಅಂದ್ರೆ ನಿಮ್ಮಲ್ಲಿ ಇದ್ದಾರ ಮೇಡಮ್ ಅತಾರ ಹೆಣ್ಮಕ್ಳು
ಊನ್ ಸರ್ ನನ್ಕಣ್ಣಾರೆ ನೋಡ್ಬುಟ್ಟಿನ್ ಸರ್ ಅವಾಗ್ಲೆ
ಹೌದ್ ಎನ್ ಮೇಡ್ ಹೌದು ಬಾಳ ಚಂದ್ ಹೌದು ಬಾಳ ಚೆನ್ನಾಗಿದೆ ಸ್ಟೊರಿ ಹೆಂಗದ ಹೇಳ್ರಿ ಮೇಡಮ್ ಹ್ಮ್
ಹ್ಮ್ ಸರ್ ಯಾಕಂದ್ರೆ ಇವು ಇವು ಕೆಲವೊಬ್ರಿಗೆ ಹೇಳೋದ ತಪ್ಪಾಗುತ್ತಲ್ಲ ಸವು
ಹೌದೇನ್ ಮೇಡಮ್ ಮತ್ತೆ ಅದಕ್ಕ ಪರಿಷ್ಕಾರ ಅನ್ನದ್ ಏನಾದ್ರ ಇರ್ತಲ್ಲ ಮೇಡಮ್
ಹ ಇದುನ್ನ ಈವೆಲ್ಲ ಹೇಳ್ಕೊಂ ಬಿಟ್ಟಾರ ಅಂದ್ರೆ ಬಂದೋಳಗೆ ಯಾವಾಗ್ಲೂ ಒಂದೆ ಕೆಡಿಸ್ಬೇಕು ಅನ್ನೋದು ಯಾವ ಹೆಣ್ಣೆಗೂ ಇರಲ್ಲ ಸರ್ ಸಂಬಧ ದತ್ತ ಸಂಬಂಧಗಳಣ ಬಟ್ ಎಲ್ಲಾ ಟೈಮಗು ಒಳಗ ಒಂದ್ ಮನಸ್ಥಿತಿ ಕೆೊ ಲ್ಲಿ ಎಂತ ಹೆಣ್ಣಗಾಗ ಕೆಲವೊಂದ್ ಟೈಮ್ ನನ್ನವ್ನು ನನ್ ಜೊತೆ ಅನ್ನೋದು ಇನ್ನು ಕೆಲವಂದ ಹೆ್ಣಿಗ ಇರುೆ
ಹೌದೇನ್ರಿ ಹಾ
ಆ ಮನುಷ್ಯತ್ವನು ಅವ್ನ್ ಅರ್ಥಮಾಡ್ಕೊಬೆಕಾಗಿತ್ತಿ
ಹ ಅಂದ್ರೆ ಈ ಮಾಡ್ಕೊಂಡತ ಅರ್ಥ ಮಾಡ್ಕೇಬೇಕ
ಮಾಡ್ಕೆಂಡತ ಅರ್ಥ ಮಾಡ್ಕೋಬೇಕು ಅವ್ರ ಕಡೆ ಇರುವಂತಹ ಹೆಣ್ಮಕ್ಳುನು ಅರ್ಥ ಮಾಡ್
ಹಾ ಹೌದನ್ರಿ
ಹಾಂ
ಮತ್ತೆ ಈಗ ಅವ್ರ ಅರ್ಥ ಮಾಡ್ಕೆಂಡಿಲ್ಲಂದ್ರೆ ಇವ್ರ ಜೀವನ ಹೆಂಗ ಆಗತ್ತರಿ ಈಗಮಾಡ್ಕೆಂಡಾತ ಅರ್ಥಮಾಡ್ಕ್ಯಾಬೇಕ್ ಅಂತಿರಲ್ಲ ಮೇಡಮ್ ಈಗ
ಹ್ಮ್
ಅವ್ರ್ ಅರ್ಥಮಾಡ್ಕೆಂಡಿಲ್ ಅಂದ್ರಮತ್ ಹೆಣ್ಮಕ್ಳು ಈವ ನೀವು ನೀವೇ ಎಲ್ಲ ಜೀವನ ಸುದಾರಿಸ್ಗೆಂಡ್ ಹೋಗ್ತಿರ್ಯಾ ಮೇಡಮ್
ಅಂದ್ರ ಅರ್ಥ ಆಗ್ಲಿ ತ್ತ ನನಗೆ
ಈಗ ಹೆಣ್ಮಕ್ಳು ಮನಿಗ್ ಬಂದರು ಆತರ ಈ ತರ ಮಾಡ್ತಾರ ತ ಹೇಳಿದಿರಲ್ರಿೇಮ್
ಹ್ಮ್ ಹ್ಮ್ ಅಲ್ಲ ಆತರ ಈತರ ಮಾಡ್ತಾರ ಅಂತಂದ ಹೇಳಲ್ಲ ಯಾವಾಗ್ಲೂ ಒಂದೇ ಮಾಡಕ್ ತಪ್ಪಾಗುತ್ತೆ ಸರ್ ಮಾಡ ತಪ್ಪಲ್ಲ ಯಾವಾಗ್ಲೂ ಒಂದೇ ತರ ಮಾಡ ತಪ್ಪಾಗುತ್ತೆ ಯಾವಾಗ್ಲೂ ಊಟ ಮಾಡ್ಸೋದ ತಪ್ಪಾಗುತ್ತೆ
ಹಾ
ಹ ಕೈ ಇರ್ತಾವ ದೇವರು ತಮ್ಗೆ ಆದ ಕೈ ಕೊಟ್ಟಿರ್ತಾರೆ ತಂದಾದ ಪರಿಸ್ಥಿತಿ ಕೊಟ್ಟಿರ್ತವೆ ಕೆಲವೊಂದ್ಸತಿ ಅವ್ರೂನು ಕೈ ತಮ್ಮ ಕೈಯಿಂದ ಊಟ ಮಾಡ್ಬೇಕು ಕೆಲವೊಂದ್ಸತಿ ಅವರುೂನು ಇನ್ನೊಂದು ಹೆಣ್ಣಿನ ಮನಸ್ಥಿತಿ ಭಾವನೆಗಳನ್ನ ಆಟ ಮಾಡ್ಕೋಬೇಕು ಟೈಮಲ್ಲಿ ನನ್ನವರು ನನ್ನ ನನ್ನಪ್ಪ ನನ್ನಮ್ಮ
ಹಾ
ನನ್ನನ್ನು ಅಂದ್ಕೊಳ್ಳೋದು ತಪ್ಪಾಗುತ್ತೆ ಆ ತರನು ಕೋಪರೇಟ್ ಮಾಡ್ಬೇಕಾಗುತ್ತೆ
ಹೌದೇನ್ರಿ ಮೇಡಮ್
ಬಟ್ ಎಲ್ಲಾ ತರನು ಕೆಲವೊಬ್ರು ಹೆಣ್ಮಕ್ಳು ಸ್ವಾರ್ ಅ್ ಇದು ಮಾಡೋದನ್ನು ತಪ್ಪಾಗುತ್ತೆ ಅಣ್ಣ ತಂಗಿನ ಅಕ ತಂಗಿ ತಂಗಿಯನ್ನ ಆಗ್ಲು ಸ ಅದನು ತಪ್ಪಾಗುತ್ತೆ ಪರಿಸ್ಥಿತಿಗೆ ತಕ್ಕಂಗೆ ಅವ್ರವರು ಸ್ವತಂತ್ರಕ್ಕೂನು ಬಿಡಬೇಕಾಗತ್ತೆ
ಅಂದ್ರ ಆಗ್ಲಿಕ್ಕೆ ಮಾಡಕ್ ಆಗಲ್ಲ
ಅಗಲಿಕೆ ಮಾಡಕ ಸಾಧ್ಯನೇ ಇಲ್ಲ ತಪ್ಪಾಗುತ್ತೆ ಸರ್ ಅಗಲಿಕೆ ಅನ್ನೋದು ತಪ್ಪಾಗುತ್ತೆ ಜೀವನದಲ್ಲಿ ಮಾಡಲೂಬಾರ್ದು ಅದು ಅದು ದೇವರು ಕೊಟ್ಟು ಕೆಲವೊಬ್ರಿಗೆ ಮಾತ್ರ ಸಿಗ್ತಿಿರುತ್ತೆ ಅದು ರಪ್ಪ ಸಂಬಂಧ ಅನ್ನೋ ಎಲ್ರಿಗೂ
ಹೌದ ಮೇಡ ಹೌದೌದು್ ಮೇಡ ಅದು ಏನಾದ ಸ್ವಲ್ಪ ಈಗ ಹೆಣ್ಮಕ್ ಬಂದಾರ ಅಂತ ಹೇಳಿ ಅಲ್ಲೇಡಮ ಹೆಣ್ಮಕ್ಳ ಬಂದ ಅಂತಳ್ ಸ್ವಲ್ಪಂದ ಎಡು ಜ ದೂ ಇರಬೋೇಡಮೇಲೆ ಒಬರಿ ಒಬ್ಬರುರತಲ್ಲೇಡ್
ತಪ್ಪ ಆಾಗುತ್ತೆ ಸರ್ ಅದು ದೂರ ಇರೋದು ತಪ್ಪಲ್ಲ ನೀವು ದೈಹಿಕ ಸಂಬಂಧ ಹೇಳ್ತರಿ ನಮ ಇ ತಪ್ಪಲ್ಲ ಬಟ್ ಮನಸ್ಥಿತಿನ ದೂರ ಮಾಡ್ಬಾರ್ದ ಅವೆ
ಹ್ಮ್ ದೈಹಿಕ ಸಂಬಂಧ ಅಂತಲ್ಲ ಮೇಡಮ್ ಮನಸ್ಥಿತತಿೂ ಈಗ ನೀವೇ ಅಂದಲ್ಲ ಮೇಡಮ್ ಅವ್ರೊಬ್ರಗ ಬಂದ ಆ ಮಾತ್ ಮತ್ ಅಂತ ಹೇಳಿ ನಮಗೆ ಪರ್ಫಮೆನ್ಸ್ ಕೊಡ ಅಂತ ಹೇಳ ಅವ್ರ ಅನ್ನಾರ್ನ್ನ ಇದದು ಮಾಡ್ತಾರ ಅಂತ
ಹ್ಮ್
ಆದ್ೂನು ಆವಾಗಿನ್ ಪೂರ್ತಿ ಮತ್ತೆ ಅವ್ರ ಅಣ್ಣವ್ರ ಅಂತಂದ್ರೆ ಈಗ ತಂಗ ಹೇಳಿದ್ ಮಾತ ಅಂತೇಳಿ ಇವಾಗ ಅವ್ರನ್ನ ಸ್ವಲ್ಪ ತಿರಸ್ಕಾರ ಮಾಡಿದ್ರುನು ಮತ್ತ ಆಮೇಲೆ ಅವ್ರರು ಹೋದ್ಮೇಲೆ ಅಂತು ಮತ್ತತ್ ಅವ್ರನ ಕರ್ಕೊಂತಾರಲ್ಲ ಮೇಡಮ್
ಅದನ್ನೇ ಸರ್ ಬೇಕಿದ್ದಾಗ ಹೆಣ್ಣು ಹೆಣ್ಣು ಬೇಕು ಹೆತಿ ಬೇಕಾ ನಿನ್ನವರು ಅಂತ ಬಂದಮೇಲೆ
ಹ್ಮ್
ಅವಾಗ ಅವಾಗ ಪಕ್ಕಾ ಪಾರ್ಷಾಲಿಟಿ ಆಯ್ತಾರ ನ್ನೂರು ಅಂತ ಬಂದಾಗ ಸಲಟಿ ಮಾಡಿ ಹೌದು ಸರ್ ಅವ್ರ ಜೊತೆಯಲ್ಲಿ ಅವ್ರಿಗೆ ತೊಂಬತ್ತು ಭಾಗದಷ್ಟು ಕೊಟ್ರಿ ಇವ್ರಿಗೆ ಹತ್ತು ಬಾಗದ ಓಕೆ ಸ್ಟಾಪ
ಓಕೆ ಮೇಡಮ್ ಚೆನ್ನಾಗಿ ಮಾತಾಡಿದಿದ್ದಾರೆ ಓಕೆ ಮೇಡಮ್ ಕ ಕೆ ಮೇಡಮ್
ನಾನನ್ ಆಮೇಲೆ ಮಾಡ್ತೀನಿ ಮಲಕೋವಾಗ
ಸರಿ ಸರಿ ಓಕೆ